ನಳ ತಬರಾ
ಹ ಕೇಳ್ತು ಕೇಳ್ತು
ಮಲ್ಕೊಂಡ್ ಇದ್ದೀರಾ
ಏನಿಲ್ಲಾ ಸುಮ್ನೆ ಕುಂತು ಇದ್ದೀವಿ ಬೇನ್ ಹೊಡ್ತಾ
ಹ್ಮ ಮತ್ತೆ ಇದು ನಮ್ಮೂಊರಲ್ಲಿ ಮರಮ್ಮ ಇದೆ ಅ ಬರಲ್ಲ
ಹಾ ಬ್ರೋ
ಮರಮ್ಮಬ ಬಂತಲ್ಲಾ
ಹಾ
ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಊರಲ್ಲಿ
ಅದು ಮೋಸ್ಟ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೋಂದನೇ ತಾರೀಕು ಬರರ್ಬೋದ ಅಣ್ಣ ನಾವ್ ಅಷ್ಟು ಕ್ಯಾಲಂಡರ್ ನೋಡಿಲ್ಲ ಬರರ್ಬೋದು ಬಂದ ಪಟಿನ ದೂರ ಇದೆಲ್ಲ ಅಷ್ಟು ಇದ ಮಾಡಿಲ್ಲ ನಾವು ಹಬ್ಬ ಬಂದಾಗ ಪೋನ್ ಮಾಡ್ತಾರ ಹೋಗದ ಓ
ಹಾ ಹಾ
ಇದ ಒ ಇಪ್ಪತ್ನಾಲ್ಕನೇ ತೀ ಇಪ್ಪತ್ ಮೂರನೇ ತಾರೀಕ ಇಪ್ಪತ್ತನೇ ತಾರೀಕ ಇಷ್ಟೇ ಒಂದ್ ಮೂರು ದಿನ
ಹ ಅ್ರಅವಾಗ ಲಾಸ್ಟ್ ದಿನ ಕೊನೆಯ ದಿನ ಮಗಿಯತಿಲ್ಲ
ಹ್ಮ್ ಒಂದ್ ಎರಡ್ ಮೂರು ದನ ಒಂದ್ ಮೇನ್ ಇರದ ಆಗಿನೇ ಅಲ್ಲ
ಹ್ಮ್ ನಾ
ಹಾ
ಅಗ್ಗೆ ಅಂತೀರ ಅವಕ
ಹಾ ಅಗ್ಗೆ ಅಂತೀವಿ ನಾವು
ನಾವ ಅದಕ್ಕ ಏನಪ್ಪಾ ದಪ್ಪನ ಅಂತೆೇ ನಾವವು ಮನ ಮೇಲೆ
ಅ ಈ ಕಡೆ ದಪ್ಪನ್ ನಂತರ ಬಟ್ ನಾವ್ ಅನ್ನೋದ ಆಗ್ದೇ ಹಾಗ ಆಗಿದ್ದನ ಅತ್ ದಪ್ಪನ್ಂತರ ನಮ್ ಕಡನು
ಹೌದಾ ಅಂದ್ರೆ ಆದ್ರ ಹಂದಿನ ದಿನ ಕತಲ್ ರಾತ್ರಿ ಅಂತಾರಲ್ಲ ಅದ ಏನಂತ ನೀವಾ
ಏಮ್ಮೋ ನೀವ್ ಹೆಂಗ ನಂತ್ರ ನಾವು ಹಿಂಗೆ ಅಂತೀವಿ
ಮುಕ್ಕಲ್ ಜಾತ್ರೆ ನಾ
ಹಾ ಎಲ್ಲ ಸಿಮ ಏನೆಲ್ಲ
ನಾ ಒಂದೊಂದಂತಲ್ಲಿ ಬೇರೆ ಬೇರೆ ಕರಿತಾರೆ ಅದ್ಕ್ಕೆ
ಏನಲ್ಲ ಹಳ್ಳಿಗಳಡೆಗೆಲ್ಲ ಸೇಮ್ ಕಿತ ಕರಿತಾರ
ಹೌದ ಹೌದು ದಾದಾ ಕಥಲ್ ರಾತ್ರಿ ನೆ ಮತ್ತ್ ಜಮರ್ದನೆರತಲ್ಲದಕ್ಕೆೆ ಏನುಂದ ಅಡ ಹೌಬ್ರ ಹಲೋ ಹ್ಮ್ ಅದಣ ಮತ್ತೆ ಯಾವ ಜಾತ್ರೆ ಯಾವ್ದಲ್ಲಿ ನಿಮ್ಮ್ ಊರನ್ನಲ್ಲಿ ಫೇಮಸ್ ಅಂದ್ರೆ
ನಮ್ಮೂರತ್ರ ಮೂರ್ ಜಾತ್ರೆ ಆಗತ್ತೆ ನ್ ಮೂರ್ ಹತ್ರ
ವರ್ದಲ್ಲಿ ಮೂರಾ
ಹ ಒಂದು ಬಲಮ ಬೀರೇಶ್ ಪುರುದ್ ಜಾತ್ರೆ ಒಂದು ಒಂದು ಸಹಬಾಬ ಜಾತ್ರಿ ಬಂದ
ಹ ಮತ್ತೆ
ಹ್ಮ್ ಇನ್ನೊಂದು ಇನ್ನೊಂದುಆಗುತ್ತೆ ಟೋಟಲ್ ಮೂರ ಆಗುತ್ತೆ ನ ಮರಕ್ಕೆದು ಎಳ್ ಸರಿ ಇನ್ನೊಂದು ಹಣಮಂದಿರಗಡ ಜಾತ್ರೆ ಕಾರ್ತಿಕ ಮಹೋತ್ವ ಬರ್ತಲ್ಲ
ಹಾ ಹಾ ಹಾ
ಹಾ ಓಟ ಹ ಅದು ಟೋಟಲ್ ಮೂರ್ ಜಾತ್ರೆ ಆಗುತ್ತೆ ನಮಮ್ಮ ಹಾ ರೇಟ್ ಹಣ ಮುಂದ ದೇವಸ್ಥಾನ ಜೋತಿರ್ ರಾರು
ಅಂದ್ರೆ ನೆಕ್ಸ್ಟ್ ಅದೇ ಇರೋದು
ಮಾ ಆಗುತ್ತೆ ಹಾಗ ಜನವರಿ ತಿಂಗಳಲ್ಲಿ ಕಾಮನ್ ಆಗಿ ಊರತ್ರ ಜಾ ಮೇನ್ ಜಾತ್ರೆ ಇದೆ
ಹ್ಮ ಹಾ
ಮತ್ ಪ್ರತಿ ಸಲ ನಮ್ಮ್ಊರು ಪ್ರತಿವರ್ಷ ನಮ್ಮ್ಊರಲ್ಲಿ ಸಾಬ್ರು ಜಾತ್ರೆ ಆಗುತ್ತೆ ಅದು ದೇವಸ್ಥಾನ ಒಂದಿನ ಒ ಪ್ರತಿ ವರ್ಷ ಸಿಂಗಸ್ ಸಿಂಗ ಕರೆಸೋದು ಮತ್ತೆ ರು ಏರುಗಳನ್ನು ಕರೆಸೋದು
ಹೌದಾ
ಮಾಡುತಿರದು ನಮ್ಮೂರು ಜಾತ್ರೆಯಲ್ಲಿ ಅವತ್ತು ಸಾಯಿಬ ಜಾತ್ರೆಯಲ್ಲಿ ಮೊದ್ಲಂತರು ಇ ಫಸ್ಟ್ ಧ್ರುವ ಸರ್ಜ ಬಂದ್ರು
ನೀ ನಿಮ್ಮೂರ್ಗ
ಹ ನಮ್ಮ್ಊರಿಗೆ ಫಸ್ಟ್ ಧ್ರುವ ಸರ್ಜ ಇದ್ರು ಸೆಕೆಂಡ್ ಆಗಿ ರವಿ ಚಂದ್ರ
ಹಾ
ಹ ತರಡು ಪ್ರೇಮ ಬಂದಿದ್ರು
ಹಾ
ಹೊರತಲ್ಲಿ ಇವ ಡಾಲಿ ಬಂದಿದ್ರು
ಡಾಲಿ ಧನಂಜಯ್
ಹಾ ನಾಲ್ಕ ವರ್ಷಕ್ಕ ಕಂಟಿನ್ಯೂ ಅವರು ಬಂದರು ಮತ್ತೆ ಈ ವರ್ಷ ಮುಂದಿನ ಜನವರಿಯಲ್ಲಿ ಜನವರಿ ಫೆಬ್ರವರಿ ಅಂತಲ್ಲಿ ಮತ್ತೆ ಆಗಾಗ ಜಾತ್ರೆ ಆಗುತ್ತೆ ತಗೊಂಡಿನಿ ಹೋಗಿ ಮತ್ತೆ ಯಾರ ಯಾರಾದರೂ ಆಕ್ಟ್ರಸ್ ಬರ್ತ ಬರ್ತಾರ
ಹೌದ
ಹ್ಮ
ಎಲ್ಲ ಫಿಲಮ್ ಸ್ಟಾರ್ಗಳೇ ಕಳಸ್ತಾರೆ ಹಾ ಅಲ್ಲ ಈ ಕಡೆ ನನ್ ಫ್ರೆಂಡ್ ನೀರ್ ಕೊಡ ಅಂದ ಕುಡಿಯೋಕೆ ಅದಕ್ಕ
ಹ
ನಿಮ್ಮೂರ್ ಹತ್ರವ ನಮ್ಮೂರ್ ಪೋಸ್ಟ್ ಬಳ್ಬೋದಲ್ಲ
ಹಾ ಏನಣ್ಣ ನನ್ಗ ಅಷ್ಟೋಂದು ಗೊತ್ತಿಲ್ಲ
ಇಲ್ಲ ಬ್ಯಾನರು ಪೋಸ್ಟರ್ ಎಲ್ಲ ಅಂಟುಸ್ತಾರೆ ನಮ್ಮವು ನಿಂಬವ ಎಲ್ಲ ಸುರುಪು ಸುರುಪುರಗಿರೆರೆಲ್ಲ
ಹೌದಾ
ಹ್ಮ್ ನೀವು ನೋಡಿರ್ಬೋದು ಬಟ್ಟ ಗೊತ್ತಿಲ್ಲ ಅನ್ಸತದೆ ನಿಮಗೆ
ಅಷ್ಟೊಂದು ನೋಡಿಲಣ್ಣ ನಾನು ಸರಿಯಾಗಿ
ಹ್ಮ ಬಟ್ ಇಲ್ಲ ಹಾ ನಮ್ಮೂರ ಒಂದರಿ ಯಾ ಅರ್ಜಿ ಕ್ಯಾಂಡಿಟ್ ಇದೆ ಪೊಲಿಟಿಕಲ್ ಎಂತತ್ರಿಗ ಪೊಲಿಟಿಕಲ್ ಎಂತ ತಿರ್ಗ್ಯ ತಿರುಗಾಡ್ತಾರ ಅವರೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂತ ಮಾಡ್ತಾರೆ ಬೆಂಗಳೂರಲ್ಲಿ
ಹಾ
ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಆಸ್ತಿಗಳನ್ನು ಮಾರಾಟಕ್ಕೆ ಇಡೋದು
ಹ ಹಾ
ಈಗ ತಾವೇ ಒಂದ್ ಪ್ಲಯಾಟ್ ತೊಗೊಂಡ್ಕ್ಯಾಸಿ ಅದನ್ ರೆಡಿ ಮಾಡಸದು ಇನ್ನೊಬ್ಬರಿಗೆ ಮಾಡಸದು
ಹ ಹಾ
ಆ ತರ ಕೆಲಸ ಮಾಡಿದ್ರೆ ಪಬ್ಲಿಕ್ ಪ್ರಾಪರ್ಟೀ ಅಂದ್ಕಸಿ ಅವರು ಕೆಲಸ ಮಾಡ್ತಾರ ಅವರು ಸಿಕ್ಕಾಪಟ್ಟೆ ದುಗ ದುಡ್ಡು ಮಾಡ್ಕೊಂಬುಟ್ಟು ಅವರು
ಹಾ
ಮೊದಲೆಲ್ಲ ಸರ್ ಸಿದ್ರಾಮ ಸಿದ್ದರಾಮಯ್ಯ ಕೈ ಕೆಳಗ ಕೆಲಸ ಮಾಡಿದೊರು ನಮ್ಮೂರನೊರು
ಹಾ
ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಳದ್ರಲ್ಲ ಅವ್ರು ಹಂಗಾಗಿ ಎಲ್ಲಾರ ಪಚ ಸ್ವಲ್ಪ
ರೇಯಾಲ ಎಷ್ಟ ಎಷ್ಟ ಅಂತಾರಲ್ಲ ರೇಯಾಲ ಎಷ್ಟು ಹೌದ ಹೆನಾದು
ಚಟ್ಟಂತರಲ್ಲದೇ
ಹ ಅದೇ ಕೆಲ್ಸನಾ
ಕೆಲಸ ಮಾಡ್ತಾರೆ ಹಂಗೆ ಪೊಲಿಟಿಕಲ್ ತಿಗಾಡ್ತಾರೆ ಆಲ್ಮೋಸ್ ಅಲ್ಲಿ ಜಾಸ್ತಿ
ಅದು ಮಾಡೋರೆಲ್ಲ ಮಾಡ್ತಾರಣ ಪೊಲಿಟಿಕಲ್ ಎಲ್ಲ ಕಾಮನ್ ಅವಾಗ ಅವ್ರಿಗೆ
ಮಾಡ್ತಾರ ನೋಡ ನ ಮಾಹಿತಿ ಗೊತ್ತಿಲ್ಲ ಬಟ್ ಹೆಂಗಗೆ ನಂದ್ ದೋಸ್ರ ಅಂದ್ರರು ಆತರ ಮಾಡ್ತಾರ ಅಂತ ಅ ಹೇಳ್ತಾರೆ
ಹಾ ನಾಳ ತ ನಣ ಮತ್ತೆ
ಅದೇ ಸ್ವಲ್ಪ ಪೊಲಿಟಿಕಲ್ ಅಂತ ಜಾಸ್ತಿ ತಿರುಗಾಡ್ತಾರ ಅವರು
ಹಾ
ಹಂಗಗೆ ಎಲ್ಲ ಸ್ಲ್ಪ ದುಡ್ಡು ಪಿಡು ಕಂಡಪಟ್ಟ ಮಾಡಿ ಬಟ್ರು ಹ್ಮ ನಂಗಗೆ ಎಲ್ರನ್ನ ಕರ್ಸ್ತಾರ ಅವರು
ಹೌದಾ
ಪಕ್ಷ ಪಾರ್ಟಿ ಎಂ ಎಲ್ ಎ ಪಕ್ಷಕ್ಕೆ ನಂದ ಕ್ಯಾಂಡಿಡೇಟ್ ಆದವರು
ಹೌದಾ ನಿಮ್ಮೂರಲ್ಲ ಇಲ್ಲಿ ಹ
ನಮ್ಮರಲ್ಲೇ ನಮ್ಮರಲ್ಲೇ
ಏನನ್ ಇದರತ್ರನಾ ನಿಮ್ ಯಾವ್ದ ತಾಲ್ಲೂಕ ಹತ್ರಲ್ಲ ಇರ್ತಾರ
ಇಲ್ಲ ಇಲ್ಲ ಇಲ್ಲ ನಮ್ಮೂರ ಪ್ರಾಪರ್ ನಮ್ಮೂರೇ
ಾ ಅಂದ್ರೆ ನಿಮ್ಮ ದೊಡ್ಡ ದೊಡ್ಡದ್ರ ಮಾಗ ಬಾಳ
ಊರ ದೊಡ್ಡ ದನಕ್ಕ ಒಂದ್ ಮಟ್ಟ ಇದೆ ಒಂದು ಗ್ರಾಮ ಪಂಚಾಯತ್ ಹ ನಮ್ಮೂರ ಹತ್ರ ಗ್ರಾಮ ಪಂಚಾಯತ್ ಇದೆ ಅಂದ್ರೆ ಒಂದು ಜನಸಂಖ್ಯೆಂದ್ರೆ ನಾಲ್ಕಐದು ಸಾವಿರ ಜನಸಂಖೆ ಅ್ರೆ ಒಂದು್ರಾಮ ಪಂಚತ್ ಕೊಡ್ತಾರಲ್ಲ
ಹಾ ಮತ್ತೆ ಅಷ್ಟೆ ಅ ಬತ
ದೆ ಅಂದ್ರೆ ಅವಾಗ ಮೊದಲೇ ಆಗಿದ್ದದದು ಎಂಪಚೇತಿ
ಹಾ ಹಾ ಅಂದ್ರೆವ್ರ ಬಂದ ಜಾಸ್ತಿ
ಹ್ಮ್ ಒಂದ್ ತಕ್ಕ ಮಟ್ಟಿಗೆಿದೆ ದೊಡದ ಮ ಅಂತಲ್ಲ ಸಣ್ಣದ ಅಂತಲ್ಲ
ಹಾ ಹಾ
ಹ್ಮ್ ಅಷ್ಟೇ
ಆತರಲ್ಲ ಮತ್ತೆ ಏನ ಎಲ್ಲ ಜಮೀನಲ್ಲಿ ಏನ್ ಮಾಡ್ತೀರಿ ಕೆಲ್ಸ ಅದೆಲ್ಲ ಮಾಡ್ತರಾ ನೀವು
ಹಾ ಎಲ್ಲಾ ಆಲ್ರೌಂಡರು
ಗದ್ದೆ ಇದೆ ನಿಮ್ಮ ಹತ್ರ
ಹ ಗದ್ದೆ ನಾನು ನಮ್ಮ ನಮ್ಮನೆ ನಾವು ಗದ್ದೆ ಮಾಡಲ್ಲ ಹೊಲ ಮಾಡ್ತೇವಿ ಬಸ್ೇ ಬರಿೀ
ಹಾ ಹಾ
ಮತ್ತ ಹತ್ತಿ ಬೆಳಿತಾರ ಇವತ್ತು ಉರಿಯವೆಲ್ಲ ಜೋಳ ಸ್ಜೀ ಎಲ್ಲ ಕಾಮಾನಕ್ಕೆ ಬೆಳಿತಾರ
ಶೆಂಗ ಅದೆಲ್ಲಾ ಬೆಳತಿರ್ ಹೋಗಲ್ಲಾ
ಹಾ ಶಂಗಾಪಟ್ಣ ಇವ ಮೊದ್ಲು ಮಾಡಿದೀವಿ ಮಾಡಿಲ್ಲವಾ ಬರೀ ಎತ್ತ ಎತ್ತತ್ತ ಅಂದ ಹಾಕನ್ ಹೊಂಟರು
ಹತ್ತಿ ಸಜ್ಜೆ ಅದೆಲ್ಲ ಹಾಕ್ತರಿ
ಸಜ್ಜೆ ಹತ್ತಿ ಎಲ್ಲ ಕಾಮನ್ ಆಗಿ ಅಷ್ಟೇ
ಹೌದಾ ಎಷ್ಟ್ ಇದಾ ಹೊಲ ನಿಮ್ದು
ಏ್ ನಮ್ದಣಕ ಬಾಳ ಕಡಿಮೆ ನಾವ್ ಮೂವರು ಗಂಡು ಮಕ್ಕಳು ಇಬ್ಬ್ರ ಹೆಣ್ಮಕ್ಳು
ಮೂರ್ ಹೆಣ್ಮಕ್ಳ ಅಣ್ಣ
ಇಲ್ಲ ಮೂವರು ಗಂಡ್ಮಕ್ಕಳು ಇಬ್ರು ಹೆಣ್ಮಕ್ಕಳು
ಹಾ ಹಾ
ಟೋಟಲ್ ಐದು ಜನ ನಾವು ಅದ್ರಲ್ಲಿ ಇಬ್ರಿಗೆ ಅಕ್ಕ ಮ್ಯಾರೇಜ್ ಆಗಿದೆ
ಹಾ ಹಾ
ಹ ಮೂರ್ ನಮ್ಮಣ್ಣನ್ ಮ್ಯಾರೇಜ್ ಆಗಿದೆ ನಮ್ ತಮ್ಮಂದು ನಂದಿಲ್ಲ
ಹೌದಾ
ಹೊಲ ಬಂದ್ಬಿಟ್ಟು ಒಂದುವರೆ ಎಕರೆ
ಹೌದಾ
ಎಷ್ಟು ಅರ್ಧ ಅರ್ಧ ಎಕ್ರೆ ಬರುತ್ತೆ
ಹಾ ಹಾ ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಅಪ್ಪಾರಿಗೆ ಬಂದಿರದ ಒಂದುವರೆ ಎಕರೆ
ಹಾ ಅಷ್ಟೇ ಒಂದ್ರಕ ಅಷ್ಟೇ ಇದೆ ಮೊದಲೆಲ್ಲತ್ತು ನಮ್ಮ ಆಯಿ ಅವರು ಮುತ್ತಾತ ಅಜ್ಜ ಅವರೆಲ್ಲಾ ಮಾರಿಕೊಂಡು ತಿಂದರು
ಹೌದಾ ಮತ್ತೆ ಆವಾಗಿನ ಕಾಲದಲ್ಲಿ ಅದೇ ಅಣ್ಣ
ಹ್ಮ್ ಇಲ್ಲಪ್ಪಾ ಜೊಮೆಟರ್ ಎಲ್ಲ ಒಂದಿಷ್ಟ್ ದಿನ ಕಂಡಪಡಿ ಜೊಮೆಟರ ಬಟ್ ಅವ್್ರ ಏನ್ ಮಾಡ್ತ ನಮ್ ಸರಿ ಇಲ್ಲ ನಮ್ ಟೈಮ್ ಸರಿ ಇಲ್ಲ ಅವ್ರಲ್ಲ ಮಾರ್ಕೊಂತ ತಿಂದಾರ
ಹಾ ಹಾ ಮೊದಲ ಕಾಲ ನ ಹಂಗಿತ್ತು
ಏನ್ ಮಾಡಕ್ಕಾಗಲ್ಲ ಇದ್ದಷ್ಟೇ ಶಾನೇ ಮಾಡಬೇಕು
ಎಷ್ಟು ಇದ್ದಣ ನಿಮ್ದುದ್ ಎರಡು ಎಕರೆ ಇದ್ದಣ ಅಲ್ಲವ ಇರೋದು ಮತ್ತೆ ನೀ ಮೂ ಜನ ಗಂಡ ಮಕ್ಳಾದ್ರೆ ಇದ್ದೀರಿ
ಹಾ ಹಾ
ನಾನ್ ಇರೋದ ಒಬ್ನ
ಹಾ ಹಾ ಎಡಕ್ರ ನಿಮ್ಗೆ ಬಂತಲ್ಲ
ನನ್ಗೆ ಬಂತಾನ ಮತ್ತೆ ಐದ್ ಜನ ಹೆಣ್ಮಕ್ಳು
ಹಾ ಹಾ ಅವ್ರಗ್ ಮಾಡಿಕೊಡ್ಬೇಕಂದ್ರೆ ಅದು ಹೊಲೆ ಮಾರರ್ಬೇಕಾಗತ್ತೆ
ವ ವಲ್ಲ ಎಲ್ಲಣ ನಮ್ಮಪ್ಪ ನಮ್ಮಪ್ಪನ ಕೂಡ ಒಬ್ನವ ಮತ್ತೆ ಕಾಕಾ ಅಂತರ ಯಾರ ಎಲ್ಲ ನಮ್ಗೆ ಅಂದ್ರೆ ಎಡಕರೆ ಹೊಲ್ದದಲ್ಲಿ ಈಗೇಏನಿಲ್ಲ ಅಂದ್ರರು ನಾಲ್ಕ್ ಜನ ಮದ್ಐತಿ ಇವಾಗ ಎಲ್ಲಾ ದುಡ ಬಿಟ್ಟೆ ಮಾಡಿರೋದು ಹೊಲದಲ್ಲಿ ಅಲ್ಲಿ ಇಲ್ಲಿ ಈ ತರ
ಹಾ ಹಾ
ಅಷ್ಟೇ ಹೊಲ ಮಾತ್ರ ಹಂಗೆ ಅದು ಹೊಲದ ಮೇಲೆ ಏನು ಸಾಲ ಇಲ್ಲ ಏನು ಇಲ್ಲ
ನಮ್ ಸಿಕ್ಕಪಟ್ಟೆ ಸಾಲ ಇದಪ್ಪಾ ಏನ್ ಮಾಡ್ತಿತಿ ಆ ಮನೆ ಕಟ್ಬಿ ಮನೆ ಕಟ್ಬಿಡ್ ಎಷ್ಟು ಮೊದಲಲ್ಲ ಮೊದ ಮೊದಲ ಸಲಾಯ ಇದ್ದದ್ದು ಒಂದು ಎರಡ್ ಲಕ್ಷ ಮೂರ್ ಲಕ್ಷ ಇತ್ತು ಮತ್ತೆ ನನ್ನಂದ ಮ್ಯಾರೇಜ್ ಅಂತ ಬಂತು ಮತ್ತೆ ಅ ಮನಿ ರೀಕನ್ಸ್ಟ್ರಕ್ಷನ್ ಆಯಿತು
ಹೌದಾ
ಐದು ಲಕ್ಷ ಟೋಟಲ್ ಒಂದು ಒಂಬತ್ ಲಕ್ಷ ಆಯ್ತು
ಹಾ
ಹ ಮತ್ತೆ ಸಾಲ ಮಾಡಿದ್ವಿ ಏನ್ ಮಾಡ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಒಂದು ಹತ್ತು ಲಕ್ಷ ಸಾಲ ಇತಿದ್ವಿ
ಹಾ
ಹ ಮನೆ ಮೇಲೆ ಒಮ್ಮೇಲೆ
ಹೌದಾ
ಕಂಟಿನ್ಯೂ ಆ ಮಾಡ್ಕೊಂಬಿ ತಿಂಗಳ ತಿಂಗಳಿಂದಂದಿಂದಷ್ಟು ಕಟ್ಟದು ಇರುತ್ತೆ ಒಂದ್ ಹದಿನೈದು ಸಾವಿರಾರು ಮಂಗ
ಚೇಳ ಕಡ್ತಾರಾ
ತಿಂಗಳ ತಿಂಗಳ ಒಂದು ಎಂಟು ವರ್ಷ
ಹೌದಾ
ಹಾ ಎಂಟು ವರ್ಷ ಎಂಟು ವರ್ಷ
ಎಂಟು ವರ್ಷ
ಕಟ್ಬೇಕು ತಿಂಗಳ ತಿಂಗಳ ಹದಿನೈದುಸಾವಿರ ರೂಪಾಯಿ
ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಬಿಳುತ್ತ ಅವಾಗ
ಇಂಟ್ರೆಸ್ಟ್ ಅಲ್ಲೇ ನಾವು ತೊಂದಿರದ ಅಷ್ಟೇ ಅದು ಒಂದು ಒಂದ ಒಂದ್ದಕ್ಕೆ ಬಡ್ಡಿ ಅಷ್ಟೇ ಕಟ್ಬೇಕೇ ನಾವು
ಅಂದ್ರೆ ಅಲ್ಲಿ ತನ ಬಡ್ಡಿ ಎಂಟು ವರ್ಷ ಬಡ್ಡಿ ಕಟ್ಬೇಕು
ಇಲ್ಲ ಏಟು ಜಿಡ್ಡು ಕ ಅದ್ರಲ್ಲಿ ಬಡ್ಡಿ ಬಂತು ಆದ ಕೊಂತ ಪಂತ ಎಡ್ಡು ಎಂಟು ವರ್ಷ ಟೈಮು ತಿಂಗಳ ತಿಂಗಳ ಹದಿನೖದುಸಾವಿರ ರೂಪಾಯಿ ಕಟ್ಟು ಬೇಕು
ಹ್ಮ ಹದ್ನೈದು ಸಾವಿರ ಕಟ್ಬೇಕು ಒಟ್ಟೆಂಟು ವರ್ಷ ಟೈಮು
ಹಾ ಅದ ಬ್ಯಾಂಕ್ ನಲ್ಲಿ ಸಾಮಾನ್ಯವಾಗಿ ಸಹಕರ್ಷಗಳು ಇರುತ್ತಲ್ಲ ಎಲ್ಲ ಪ್ರೈವೇಟ್ ಇದು ಸಾರಿ ಪ್ರೈವೇಟ್ ಬ್ಯಾಂಕ್ ಅಲ್ಲಿ
ಹೌದೌದು
ಅದಲ್ಲಿ ಸಾಲ ಐತಿ ಅದ್ರಲ್ಲಿ ಮೋಸ್ಟ್ಲಿ ಬಡ್ಡಿ ಒಂದರ್ ಬಡ್ಡಿ ಇರೋದು ಅಷ್ಟೇ ನಮಗೆ ಗೊತ್ತಿಲ್ಲ
ಹ ಅದ್ಮೇಲೆ ಕಡಿಮೆ ಇರ್ತಾನ ಸಹಕಾರ ಬ್ಯಾಂಕ್ ಒಳಗ
ಬೇಕಾದ್ರೆ ಜೀರೋ ಪಾಯಿಂಟ್ ವ್ ಎಷ್ಟ ಇರುತ್ತದೆ ಅಷ್ಟ ಎಷ್ಟೇ ಇರರ್ಬೋದು ನಮಗೆಷ್ಟ ಗೋತ್ತಿಲ್ಲ ಮತ್ತೆ ಪ್ರ ಪ್ರೈವಟ್ ಅಂದ್ರೆ ಸ್ವಲ್ಪ ಅದಕ್ ಒಂದ ಸ್ವಲ್ಪ ಜೌಸ್ತಿರುತ್ತೆ ಅಷ್ಟೆ
ಹೌದೌದು ನಾವು ಮನೆ ರೀಸೆಂಟ್ ಆಗಿ ತೆಗೆದಿವಿ
ಬಡ್ಡಿ ಎಷ್ಟ್ ಕೊಟ್ರು
ಹಾ ಬಡ್ಲಿ ಎಷ್ಟು ಗೊತ್ತಿಲ್ಲ ಅಣ್ಣ ನನ್ಗು ಅಷ್ಟ ಅಂದಾಗಿ
ಹಾ ಅಷ್ಟೇ ಮನೆ ಗದಿರತ್ತೆ ಅಂದ್ರೆ ನ ಅಷ್ಟೇ ತೆಗೆದಿರಾ ಬ ಬಡ್ಡಿ ಏನೆಲ್ಲ ಒಂದು ಒಂದು ಒಂದರ್ ಇರ್ತ ಒಂದ್ ಇರ್ತ್ತ ಅಷ್ಟೇ ಅನ್ಸ್ತದ ಹ ಅದ ಹೊರಗೆತ್ತ್ರೆದ ಡಬಲ್ ಆಗುತ್ತೆ ಬಾಳ ಕಷ್ಟ ಆಗುತ್ತೆ ಅಂತ ನೆಲೆೆಯ ಆತರು
ಹಾ ಹಾ
ಹ್ಮ್ ನಮ್ಮಗೆ ಸಾಲ ಆದೇ ಏನ್ ಮಾಡಕ್ಕ ಆಲ್ಲ ಅವ್ರ ಅಣ್ಣರೊಬ್ಬ್ರೇ ಕೆಲಸ ಮಾಡ್ತಾರ ನಾವು ನಮ್ಮ ತಮ್ಮನ ಟೆಂತ್ ಬಿಟ್ಟ ಓದೋ ಬಿಟ್ಟ ಅವ್ನ ಕೆಲಸ ಮಾಡ್ತಾರ ನಾ ಒಬ್ಬ ಕಂಟಿನ್ಯೂ ಆ ಓದ್ಕ ನ ಮೇಲೆ ಬರೋಟ್ರ ಏನ್ ಮಾಡ್ತ ಏನ ಗೊತ್ತಿಲ್ಲ
ಹಾ ಸರಿ ಬ್ರೋ ನಾನು ಮಲ್ಕೊಂತ ನಿದ್ದೆ ಮರ್ತಾರ
ಹೌದಾ
ಹೌ
ಸರಿ ಸರಿ ಬಾಯ್
ಹ